ಹಲೋ
ಹಲೋ
ಹಲೋ ಕೇಳಿಸತ
ಹಾ ಹೇಳಿ
ಟಾಸ್ಕ್ ಕೊಡ್ತಾರೆ ಅವರು
ಹಲೋ
ಹಲೋ
ಹಾ ಹೇಳಿ ಆ ಕೇಳಿಸ್ತಿದೆ ಹೇಳಿ
ಹ್ಮ್ ಇ ಹೆಂಗಂದ್ರೆ ಹತ್ ಹತ್ತು ನಿಮಿಷ ಮಾತಾಡದ ಇರುತ್ತೆ ಟಾಸ್ಕ್ ಮೂವತ್ ಕೊಡ್ತಾರ ಈತರ
ಹಾ
ಹಾ ಹತ್ ಹತ್ ನಿಮ್ಷ ಫಸ್ಟ್ಿಗೆ ಫಸ್ಟ್ ಹಜ ಕೊಡ್ತಾರೆ ಮೇದ್ದೆ
ಹಾ
ಟಾಸ್ಕ್ ಇರ್ತತೆ ಅದರಲ್ಲಿ ಇಪ್ಪತ್ತೈದು ಹ ಕಂಪ್ಲೀಟ್ ಮಾಡಿದ್ರೆ ಮತ್ತೆ ಬೇರೆ ಟಾಸ್ಕ್ ಕೊಡ್ತಾರೆ ಅವರು ಕನ್ನಡ ಟೈಪಿಂಗು
ಹಾ
ಈ ಥರ ಕೊಡ್ತಾರೆ
ಹೌದಾ
ನನಗೂ ಅರತ್ತರಿಂದ ಎಂಬತ್ತು ರೂಪಾಯಿ ಬರುತ್ತೆ ನಿಮಗೂ ಆರವತ್ತು ಅ ನಂಬಟ್ಟ ತೋಗಬೇಕ
ಏನ್ರ ಬಗ್ಗೆ ಮಾತಾಡ್ಬೇಕು ಅವ್ರೇ ಏನಾದ ಟೆಕ್ಸ್ಟ್ ಕೊಡ್ತಾರೆ ನಾವ ಅದನ್ ಮಾತಾಡೋದ ಅಷ್ಟೇನಾ
ಸುಮ್ನೆ ಈಗ ಖಾಲಿ ಮಾತಾಡ ನಗೆ ಈ ಥರ
ಹಾ
ಸುಮ್ನೆ ಖಾಲಿ ಮಾತಾಡದು ಏನಾರ ಟಾಪಿಕ್ ಹಂಗೇನ ಇರಂಗಿಲ್ಲ ಇದ್ರಲ್ಲಿ ಫ್ರಂಡ್ಸ್ ಜೋಡಿ ನಾರ್ಮಲ್ ಆಗ ಹೆಂಗ ಮಾತಾಡ್ತಾರ ಆ ತರಿಸಸು ಮಾತಾಡ್ತ ಕೊಡೋದು ನಾರ್ಮಲ್ ಕಾಲ್ ಮಾಡೋ ಬದಲು ಇಲ್ಲಿ ಮಾತಾಡ್ಬೋದು
ಹ ತಿ ಎಷ್ಟ ಮಾಡ್ಬೇಕು
ಟೈಪಿಂಗ್ ಅದು ಅನ್ಲಿಮಿಟೆಡ್ ಇರುತ್ತೆ ಸುಮ್ಮನೆ ಬರುತ್ತೆ
ಹ ಎಷ್ಟು ಹಾ ಹೇಳಿ ಸ್ವಲ್ಪ ಜೋರಾಗಿ ಮಾಡ್ತಾ ಇದ್ರಿ
ಅದು ಅನ್ಲಿಮಿಟೆಡ್ ಇರುತ್ತದು ಕನ್ನಡ ಟೈಪಿಂಗ್ದ
ಹಾ
ಹ ಇದು ಮಾತಾಡೋದಷ್ಟೇ ಇ ಮೂವತ್ತಷ್ಟೇ ಕೊಡ್ತಾರ
ಹ
ಇದದು ಕಂಪ್ಲೀಟ್ ಮಾಡ್ಕೊಂಡ್ರೆ ಅದ ಟಾಸ್ಕ್ ಕೊಡ್ತ ಈಥರ ಕನ್ನಡದ ಟೈಪ್ ಮಾಡೋದು ಅದು ಅನ್ಲಿಮಿಟೆಡ್ ಇರ್ತದೆ ಮ ನೀವು ಕಂಪ್ಲೀಟ್ ಮಾಡಿದಂಗೆಲ್ಲ ಬರ್ತಾನೇ ಇರುತ್ತದೆ ಇದು ಇವಾಗೆ ಮಾಡ್ಬೇಕಂತ ಏನಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾಗಾರ ಮಾಡಬಹದು ಅನ ನೀವ ಫ್ರೀ ಇದ್ದಾಗ ಹ ನೀವ್ ಫ್ರೀ ಇದ್ದ ಮಾಡ್ಕ ಬ ಇದೇ ಮಿ ಮಾಡ್ಬೇಕು
ಹ ಸಗೆೆ ತಲ್ಲ ಹೌ
ಹ ಹ ಸೇಫ್ ಇದೆ ಹ ಸೇಫ್ ಇದೆ ಈತ ನಾ ಟೆನ್ ಡೇಸ್ ತೌಸ್ ಮಾಡ್ತ
ಹ ಾಸ್ ಕಮ್ಮಿ ಇರುತ್ತಂತೆ ಈ ಆ್ಯಪಲ್ಲಿ ಯಾವದಾ ಾಸ್ಕ್ು ಕಮ್ಮಿ ಇರುತ್ತಂತೆ ಯಾವ
ಇದು ಮಾತಾಡೋದುಷ್ಟ ಅಷ್ಟೇ ಕ ಕಡಿಮೆ ಇರುತ್ತೆ ಟಾಸ್ಕ್
ಹಾ
ಬಟ್ ಇದ್ರಲ್ಲೇ ಜಾಸ್ತಿ ಬರುತ್ತೆ ಅಮೌಂಟ್ ಟೈಪ್ ಮಾಡೋಕಿನ್ನ
ಹ ಟೈಪು ಎಷ್ಟ ಮಾಡ್ಬೇಕು ಅಂದ್ರೆ
ಟೈಪ್ ಹಂಗಿರಂಗಿಲ್ಲ ಅವರು ವಾಯ್ಸ್ ಕೊಡ್ತಾರೆ ಅವ್ರು ವಾಯ್ಸ್ ಕೊಡ್ತಾರೆ ಐದು ಸೆಕೆಂಡ್ ಮೂರ್ ಸೆಕೆಂಡ್ ಇದ್ದ
ಹಾ
ಆಲ್ರೆಡಿ ಅವ್ರು ಟೈಪ್ ಮಾಡಿರ್ತಾರ ನಾವ್ ಏನಾದಾರ ಸ್ವಲ್ಪ ಮಿಸ್ಟೇಕ್ ಇದ್ದಲ್ಲಿ ಕೆಲವೊಂದು ಅವ್ರು ಹೇಳಿ ಇಂಗಿಲ್ಲ ಅದರಲ್ಲಿ ಹಾಕಿರ್ತಾರೆ ಅದೇ ರಿಮೂವ್ ಮಾಡಿ ಕರೆಕ್ಟ್ ಮಾಡಿ ಸಡ್ಮಿಂಟ್ ಮಾಡೋದು
ಅಷ್ಟೇನಾ
ಹಾ ಅಷ್ಟೇ
ಹಾ ಕೆ
ಏನಿಲ್ಲ ಅಂದರೂ ಒನ್ ಒನ್ ಅವರಿಗೆ ಒಂದ ಫೋರ್ ಹಂಡ್ರೆ ಫೈವ ಹಂಡ್ರೆಡ್ ಕಡ ಮಾಡಬೋದು ಟಾಸ್ಕ್
ಹಾ ಹಸ್ತ್ ನಿಮ್ಗೆ ಹೆಂಗ್ ಬರುತ್ತೆ
ಹಾ
ಟಾಸ್ಕ್ ನೀವು ನಮಗ್ ಸಜೆಸ್ಟ್ ಮಾಡಿದ್ರಲ್ವಾ ಅದ್ ನಿಮ್ಗೆೇಂಗ ಸಿಗ್ತೆ
ಹ ನಮಸ್ ನಮ್ ಫ್ರೆಂಡ ಮೇಲಿಂದ ಮಾಡ್ತಾರ ಅವರು ನಾನ್ ನಿಮ ತರನ ಮಾಡದು ಇವಾಗಡೆ ಹ್ಮ ಮ್ಯಾರ ಏನಾಗುತ್ತೆ ಗೊತ್ತಿಲ್ಲ ಬಟ್ ನಮಗೆಗ್ ಅಮೌಂಟ್ ಬಂದ್ಬಿಟ್ಟ ಸಾಕಲ್ಲ ಅವ್ರ ಏನ ಯಾರ ಮಾಡತ
ಉಪ್ಪೂ ಮತ್ತೆ ಎಂತ ಅಷ್ಟೆ
ಏ್ ಸಿ ನಾ ಹೇಳಿ ಒಂದು ಪ್ಲೇ ಸ್ಟೋರ್ ಇಂದ ಏನಾರ ಡೌನ್ಲೋಡ್ ಮಾಡಿ ಆಪ್ಸ್ ಸಫ ರತ ಇದು ಗೂಗಲ್ ಇಂದ ಡೌನ್ಲೋಡ್ ಮಾಡಿದ್ರೆ ಸಿಕುತ್ತ
ತೂ ಅದೇ ಆ ಮು ಆಲ್ವಾ
ಬ್ಯಾಂಕ್ ಇನ್ನ ಅಮೌಂಟ್ ವಿಥ್ ಡ್ರಾ ಆಗ್ಬೇಕಂದ್ರೆ ಅಷ್ಟು ಕೇಳುತ್ತಲ್ಲಿ.
ಹ್ಮ ನೀವ್ ಇನ್ಯಾರಿಗ್ ಸಜೆಸ್ಟ್ ಮಾಡಿದ್ರಿ ಆ ಗ್ರೂಪ್ ಅಲ್ಲಿ
ಎದ್ರಲ್ಲಿ
ತಿ ಇದ್ಯಲ್ವಾ ಅದೇ ಕರ್ನಾಟಕ ಜಾಬು
ಹಾ
ಅದ್ರಲ್ ಮತ್ತೆ ಇನ್ಯಾ ನ ಸಜೆಸ್ಟ್ ಮಾಡಿದ್ರಾ?
ಮಾಡಿಲ್ಲ. ನನ್ ಫ್ರೆಂಡ್ ಒಬ್ಬನ ಇದ್ದ ನಮ್ ಫ್ರೆಂಡ್ ನಮ್ಮೂರನ್ ಒಂದು ಫ್ರೆಂಡ್ ಇದ್ ಅದ್ರ ಒಂದು ಇಬ್ಬ್ರ ಅದರಲ್ಲೇ ಅವ್ರ ಇವ್ ಅಷ್ಟೇ ಮಾಡಿನಿ.
ಹಾ ಹಾ ನಾನ್ ಸೇಫ್ ಇದೆ ಅನ್ಕೊಂಡಿದ್ದೀನಿ ಸೊ ಹಾಕಿದೀನಿ ಬಟ್ ಏನು ವಿಶ್ ಹಾ ಓಕೆ ಹಾಗಾ
ಬ ಪ್ರೂಫ ನಂದ ಹಾಕ್ತಿನ್ ಬೇಕ ಇವತ್ತಿನ್ ಡೇಟ್ ಎಲ್ಲ ಇದೆ ನೋಡ್ಬೇಕಾದ್ರೆ ಸೇಫ್ ಎಲ್ಲಾ ಸೇಫನೇ ಇದೆ. ನಾ ಇವತ್ ಮಾಡೋದೆಲ್ಲ ಡೇಟ್ ಎಲ್ಲ ಬರು ತ್ತು ನೋಡ ಎಷ್ಟು ಬಂದಿದೆ ಎಷ್ಟಿಲ್ಲ ಅಂತ.
ಹಾ ಟಾಸ್ ಕ್ ಯಾವಾಗ ಬರುತ್ತೆ?
ಟೆ ಆಫ್ ಇದೆ.
ಹ್ಮ್ ಹ್ಮ್
ಸ್ಕ್ಯಾಮ್ ಏನಾಗಲ್ಲ ಇದ್.
ಹಾ ಇದು ಟಾಸ್ಕ್ ಅಸೈನ್ ಮಾಡಿದ್ದೀರಿ ಅಂದ್ರಲ್ವಾ?
ನಿಮ್ ದಿನ್ನ ಮಾಡಿಲ್ಲ ಇವತ್ತು ನೈಟ್ ಆಗುತ್ತೆ ಕೋ ಅದೇನ್ ಬೇಕಾಗಿ ಲ್ಲ ಅಲ್ಲಿ ಮೆನು ಅಂತ ಇದೆ ನೋಡು ಪೂರ ಮ್ಯಾಲೆ
ಹಾ ಹಾ
ಮೇನು ಅಂತ ಒಂದು ಆಪ್ಷನ್ ಇತ್ತ ಅದ ಕ್ಲಿಕ್ ಮಾಡ್ರ ನೀವು ರಿಫ್ರೆಶ್ ಅಂತ ಇರುತ್ತೆ ಆಪ್ಷನ್
ಹಾ ಓಕೆ.
ಮಾಡವ್ವ ಹ ಟಾಸ್ ಇಲ್ಲಿಕ್ಗಿದ್ರ ಬ್ಬಿತು ಚನ್ನ ನೀ ಪಾಸ್ ಆಲ್ರೆಡಿ
ಹಾ ಸರಿಯಗಿದ್ರೆ
ವ್ ಟ್ ಹಾಕ್ತಾರ ಅವರು
ಹಾ ಅದ ನನ್ ಫ್ರೆಂಡ್ ಒಬ್ಳ ಇದ್ದಾಳೆ
ಹಾ
ಅವ್ರಿಗೂ ಸಜೆಸ್ಟ್ ಮಾಡ್ಬೇಕಿತ್ತು
ಹ್ಮ ಮಾಡು ನಿಮ್ಮ್ ಫ್ರೆಂಡ್ ಜೋಡೆ ಮಾತಾಡ್ಕಂತ ಅ ಒಂದ್ ನಂಬರಿಂದ ಏಳು ಸಲ ಮಾತಾಡ್ಬೋದ ಐದರಿಂದ ಏಳು ಸಲ
ಹಓ
ಹೆಂಗ ಗೊತ್ತಾ ಈಗ ನಾ ನಿನ್ ನಂಬರಿ ಮಾಡಿನಲ್ಲ ನನ್ ನಂಬರಿಂದ ಏಳ ಸಲ ಮಾಡ ಮಾಡಬದ ನು
ಹಾ
ಮತ್ತ ಜಾಸ್ತಿ ಮಾಡಿದ್ರ ಬರಲ್ಲ
ಹಾ
ಆಮೇಲೆ ನಿನ್ನಂಬರಿಂದ ನನಗ ಇಏಳು ಸಲ ಮಾಡ್ಬೋುದು
ಹಾ
ಹಾ ಈ ತರ
ಹಾ ಇವಾಗ ನಾವು ಮಾತಾಡ್ತಾ ಇರೋದು ಟಾಸ್ಕ್ ಅಲ್ಲ ಬೇರೆಯವ್ರಗ್ ಟಾಸ್ಕ್ ತಾನೇ ನೀವು ಅಸೆಂಡ್ ಮಾಡೋದು
ನೀನ್ ಮಾತಾಡ ನೀನ್ ಮಾತಾಡಿದ್ರೆ ಬೆನ್ಫಿಟ್ ನಾನನ್ ಮಾತಾಡಿದ್ರೆ ಬೆನ್ಫಿಟ ಇಬ್ಬರಿಗ ಒಬ್ಬಸ್ ಸಿಗತ್ತೆ
ಹಾ
ಈಗ ಟಾಸ್ಕ್ ನಮ್ದಿದೆ ನಾನ್ ನಿಂಜೊತೆ ಮಾತಾಡ್ತೀವಿ ಅನ್ಕ ನನಗೂ ಬೆನಿಟ್ ನಿನಗೂ ಬೆನಿಫಿಟ್ ಇದೆ ನೋಡ್
ಹ ಅಲ್ಲ ನೀವು ರೆಕಾರ್ಡ್ ಮಾಡೋದು ಅಂದ್ರಲ್ವಾ ಕಾಲಲ್ಲಿ ಮಾತಾಡದ ಇಲ್ಲ ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ಸದ ಅದೇ ನೀ ಮಾತಾಡ್ಬೇಕು ಟೆನ್ ಮಿನಿಟ್ಸ್ ಅಂದ್ರಲ್ವಾ
ಎದು ಎಷ್ಟು
ಟೆನ್ ಮಿನಿಟ್ಸ್ ಮಾತಾಡ್ಬೇಕು ಒಂದ ಟಾಸ್ಕ್ ಇದೆ ಅಂತ ಹೇಳಬಿಟಿ ಇದೇ ಟಾಸ್ಕಾ
ಹಾ ಇದೇ ಒಂದು ಟಾಸ್ಕ್ ಮಾತಾಡೋ ಸುಮ್ಮನೆ
ಹಾ
ಹ್ಮ್
ಹೌದಾ
ಹ್ಮ ಇದೇ ಇದೇ ತರ ಮೂವತ್ ಕೊಡ್ತಾರೆ ಈಗ ಹೆಂಗ್ ಮಾತಾಡ್ತಾ ಇದ್ವಿ ನಿಮಿಷ ಮಾಡ್ ಮಾಡು ದ ಇದ್ರಂಗ್ಯ ಮೂವತ್
ಹ್ಮ
ನೀವು ಒಂದೇ ದಿನಕ್ಕೆ ಮೂವತ್ತು ಕಂಪ್ಲೀಟ್ ಮಾಡ್ಬೋದು ನೋ ಪ್ರಾಬ್ಲಮ್
ಹ್ಮ್
ಹಂಗಿರುತ್ತೆ ಅಂದ್ರೆ ಮಾತಾಡ್ತಾನೆ ಇರ್ಬೇಕಿದ್ರಾಗ ಹ್ಮ ಏನ್ ಮಾತಾಡಿಲ್ಲ ಅಂದ್ರೆ ಅಮೌಂಟ್ ಬರಂಗಿಲ್ಲ ಈಗ ಸುಮ್ನೆ ಆತ ಮ ಮುಗಸದೊಂದು ಸ್ನಿಂಗ್ ಇಟ್ಟು ಕೊಡ್ತಾರಲ್ಲ
ಇದ ಸರ್ ಇದು ಆಲ್ಮೋಸ್ಟ್ ಫ್ರೆಂಡ್ ಆಪ್ ತರನೇ ಇದೆಯಲ್ಲ ಸ್ಟ್ರೇಂಜರ್ಸ್ ಅತ್ರ ಮಾತಾಡೋದು
ಇದು ಒಂದು ಇದೊಂದು ಟಾಸ್ಕ್ ಇದು ಕಂಪ್ಲೀಟ್ ಆಗ್ತ ಅಂದ್ರೆ ಎಲ್ಲ ಬರಕ್ ಟೈಪಿಂಗ್ ಕೊಡ್ತಾರೆ ಆಮೇಲೆ
ಹಾ
ಅವ್ರ ವಾಯ್ಸ್ ಕೊಟ್ಟಿರ್ತಾರ
ಹ್ಮ
ನಾವ್ ಟೈಪ್ ಮಾಡದು ನಾ ಆಗ್ತೀನಿ ನ ಕನ್ನಡ ಟೈಪಿಂಗ್ ಮಾಡಿದ್ ಒಂದೆರಡು ಮೂರು ಆಗ್ತೀನಿ ಗೊತ್ತಾಗುತ್ ಅವಾಗ ಹೇಗ್ ಆಗ್ತಂತೆ ನಮ್ಮ ಕಡೆ ಅ
ಇವಾಗ ನೀವ್ ಸಂಜೆ ಟಾಸ್ಕ್ ಇದ ಅಂತಲ್ವ ಮಾತಾಡೋದೇನಾ ಅಥವಾ ಕನ್ನಡ ಟೈಪಿಂಗ
ಅದು ನೋಡ್ಬೇಕು ಅವ್ರು ಯಾವ್ದು ಕೊಡ್ತಾರೆ ನೋಡ್ಬೇಕು ನಿಮ್ಗೆ
ಹು
ಅಂದ್ರ ನಾ ಮಾಡಂಗಿಲ್ಲ ಅವ್ರ ನಂಬರ್ ಕಳಸ್ಬೇಕ್ ಅವ್ರು ಮಾಡ್ ನನಿಗ್ ಕಳಿಸ್ತಾರೆ ಫೋಟೋ ಕಳಿಸ್ತಾರೆ ಆಗಿ ಜಂತ
ಹ್ಮ
ನಿಜೆ ಸೇಕಲ್ಲ ಅಜುಬತಣ ಉ ಸ
ಹಲೋ
ನಿಮ್ದ್ ಯಊರು
ನಮ್ದು ಬ್ಯಾಂಗ್ಳೂರ್
ಬೆಂಗ್ಳೂರ್
ಹ
ಯವುದು ಹಲೋ ಹಲೋ